ಹ್ಮ
ಹಲೋ ಹಲೋ ಹ ಹಂಗೆ ನಂಗಗು ಗೊತ್ತಾಯ್ತ ಆಮ ತೋರ್ಸ್ತನಿ ಹಲೋ ಸರ್ ಎಲ್ಲಿದ್ದೀರಾ
ಸರ್ ನಾಮ್ ಇಲ್ಲೇ ಮನೇಲಿ ಮಣಗಿದೀವಿ ಸರ್
ಹ್ಮ್ ಸರ್ ನಾವು ನಾವು ಈ ಕಡೆ ಮಂ್ಗಳೂರ್ ಗ್ರಾಮದಿಂದ ಮಾತಾಡ್ತಿರೋದು
ಮಂಗಗಳೂರು ಗ್ರಾಮದಾನಸ ಮಂಗಳ ಗ್ರಾಮನ ಹೇಳಿ ಹೇಳಿ
ಹ ಹ ಈ ಕಡೆ ನಮ್ಮೂರಲ್ಲಿ ಹಬ್ಬ ಮಾಡ್ತಾರಲ ಅದು ಗೊ ಗೊತ್ತ ಸರ್ ನಿಮ್ಗೆ ಫೇಮಸ್ ಆಗಿದೆಲ್ಲ
ಗೊತ್ತಿಲ್ಲ ಸರ್ ನಿಮ್ಮ್ಊರ್ಲಿ ಯಾರು ಯಾವ್ದ ಹಬ್ಬ ಅಂತ ಏನು ಗೊತ್ತಿಲ್ಲ ಸರ್ ನಂಗಗೆ ಒಳ್ಗಳಿಸ
ಹ ನಮ್ದು ಅಂತಂದ್ರೆ ಯುಗಾದಿ ಸಂಕ್ರಾಂತಿ ಕೆಲಕ್ಕು ಫೇಮಸ್ ಆಗಿ ಮಾಡ್ತಾರೆ ಸರ್ ಹಬ್ಬ ಒಂದು
ಹಾ ಸರ್ ಯಾವ್ದು ಹೇಳಿ ಸರ್
ಅದು ದೊಡ್ಡ ಹಬ್ಬ ಬೇರೆ ಇೇ ಬೇರೆ ಹಬ್ಬ ಸರ್
ದೊಡ್ಡ ಹಬ್ಬ ಬೇರೆ ದೊಡ್ಡ ಹಬ್ಬ ಅನ್ ಯಾವ್ದ ಸರ್ ಅದು ದೊಡ್ಡದ ದೊಡ್ಡ ಹಬ್ಬನ ಯಾವ್ದ ಸರ್ ಅದು ಹೆಸರು ದೊಡ್ಡ ಹಬ್ಬನ
ಹಾ ಸರ್ ಅದು ಅದು ಪಫಸ್ಟ್ ಹೇಳಿದ್ ಮ ಸರ್ ಅದು ಅದೇ ಬೇರೆ ಇವಾಗ ಹೇಳ್ತವಿ ಮ ಸಂಕ್ರಾಂತಿ ಗ ಕೂಡ ನಮ್ಮಲ್ಲಿ ಫುಲ್ ಯುಗಾದಿ ಯುಗದೇ ಚೆನ್ನ ಮಾಡ್ತಾರೆ ಸರ್
ಯುಗದಿನ ಹತ್ರಸರ್ ನಿಮ್ಮ ಹ ಏಳ ಸ ಯುಗ ದಿನ ಆಯ್ತು
ಯುಗಾದದಲ್ಲಿ ನಮ್ಮ ಗ್ರಾಮ ದೇವತೆ ಕೋೊಂಡ ಮರಮನ ಫುಲ್ಲ
ಹ ಹೇಳಏಳು ಏಳು ಸ ಏಳು ಏನಿಲ್ಲ ಹೇಳಿ ನಾಚು ಕಬಡ್ಡಿ ಹೇಳಿ ನೀಮ ಭದ್ರ ಮಾತಾಡ್ಬೇಕು ಹೇಳ್ತಿದಾಗ
ಹಾ ಸರ್ ನಮ್ ಭದ್ರಗೆ ಮಾತಾಡ್ತೀನಿ. ನಿಮ್ ಇದ್ದಾರಲ್ಲ ನಿಮ್ ಹಸ್ಕಬೇಕು ಹ.
ಹೇಳಿ ಸರ್ ಕ್ವಾಂಡ್ಮಾರಮ್ಮ ನಿಮಗ ಗ್ರಾಮ್ ದೇವತೆ.
ಹಾ ಸ.
ಹಾ ಸ
ಅದನ್ನ ತುಂಬಾ ಅಚ್ಚಗಟ್ಟಾಗಿ ಎಲ್ಲ ಪೂಜಾರಿಗಳು. ದೇವ್ರನೆಲ್ಲ ತೊಳದು ನೀವು ನಿಮ್ ಕಡೆ ಎಲ್ಲ ಹೊಳೆಯಲ್ಲಿ ದೇವರು ತೊಳ್ಕೊಂಡ್ ಆಮೇಲ್ ಬರ್ತೀರಲ್ವಾ ಸರ್.
ಏನ್ ಗೊತ್ತಿಲ್ಲ ಸರ್ ಅದು ಯಾವಾಗ ಅದು ಈ ಯುಗಾದಿಗೆ ಸರ್.
ನಾವ್ ಹೇಳ್ತಿರೋದು ಯುಗಾದಿಗೆ ಸರ್.
ಈಗ್ ನೀವ ಹೇಳ್ತಿರ ಯುಗದಿಗೆ ಸರ್ ಹ್ಯೋಳಿ ಸರ್ ಯುಗದಿಗೆ.
ಹ ಹ ದೇವ್ರನೆಲ್ಲ ತಿಳಿಕೊಂಡ ಇದ್ ಮಾಡಕೊಂಡು ಆಮೇಲೆ ಸರ್. ಹಾ ಹೂವುನ್ ಅಲಂಕಾರ ಎಲ್ಲ ಮಾಡಿ. ಹ ಹಾಲ್ನ ಅಭಿಷೇಕ.
ಹಾಲ್ನ ಅಭಿಷೇಕ ಮಾಡಿ.
ಹೂವುನ ಅಲಂಕಾರ ಮಾಡಿ.
ಹಾ ಸರ್ ಹೂ ಅಲಂಕಾರ ಮಾಡಿ ಸಾ
ಹಾ ಸರ್ ತುಂಬಾ ಭಕ್ತಿಯಿಂದ ಎಲ್ಲರೂ. ಗ್ರಾಮ ಗ್ರಾಮಸ್ಥರ ಎಲ್ಲ ಸೇರಿ.
ಹಾ ಸ್
ಕೊಂಡ್ಮನ ಇದು ನಮ್ಮ ಊರಲ್ಲೆಲ್ಲಾ ಫುಲ್ಲು ಗ್ರ್ಯಾಂಡ್ ಆಗಿ. ಮೆರವಣಿಗೆ ಮಾಡ್ತಾರ ಸರ್ ಹಾ ಸರ್. ಹ ಅದ್ರ ನಾಳಗೆಲ್ಲ. ನಿಮ್ ಕಡೆ ಎಲ್ಲಾ ಯ ಇದು. ಕಾರ್ದ ಊಟ ಮಾಡ್ತಾರಲ್ವ ಸರ್.
ಯಾವ್ದು ಸರ್.
ಕಾರ್ದ ಊಟಾ.
ಕಾರ್ದ ಊಟಾನಾ ಸರ್.
ಹಾ ಸರ್
ಹ ಸರ್ ಮಾಡ ಮಾಡ್ಬೋ ಮಾಡ್ತಾರೆ ಸರ್. ಮಾ ಮಾಡೋರು ಮಾಡ್ತಾರೆ ಮಾಡದೇವ್ರು ಇಲ್ಲ ಸರ್ ಇವಾಗ.
ನಮ್ ಕಡೆ ಎಲ್ಲ ಹೆಂಗ ಸಾರು.
ಹಾ ಒಂದೊಂದ ಮರಿನೆ ಸ ಆಮೇಲೆ ಸ
ಆಮೇಲೆ ನಮ್ ಕಡೆ ನಮ್ದು. ಹಂಗೆ ಇದ ಮಾಡ್ಕೊಂಡು ನಿಮ್ಗೆ ಇದು ಗೊತ್ತು ಸರ್. ಗುಂಡ್ಯಾಲ್ಯಂ ಗುಂಡ್ಯಾಲ್ಯಂ ಮೂ.
ಗೊತ್ತಿಲ್ಲ ಸರ್ ಹ್ಯೋಳಿ ಸರ್.
ಅದು ಕಾಮಗೆರೆಯಿಂದ ಹೊಸಿ ಮುಂದೆ ಒಂದ ರೋಡ್ ಹೊಗುತ್ತೆ ಸರ್ ಲೆಫ್ಟ್ ಸೈಡ್ ಅಲ್ಲಿ.
ಹಾ ಸರ್ ಲೆಫ್ಟ್ ಸೈಡು.
ಸರ್ ಹ ಅಲ್ಲಿ ನಮ್ಗೆ ಅದು ಆ ಕಡೆಯಿಂದ ಹೋದ್ರೆ.
ಹ ಸರ್
ಅದು ಒಂದು ಪ್ರವಾಸಿಗರಿಗೆ ಒಂದು ಪ್ರವಾಸ ತಾಣ ಸರ್ ಅದು.
ಹ ಸರ್
ಹಾ ಸರ್ ತುಂಬಾ ಸೌಂದರ್ಯವಾಗಿದೆ ಸರ್ ಅದು. ಹ ಎಲ್ಲಾ ಕಡೆಯಿಂದನು ಪ್ರವಾಸಿಗರು ಬಂದು. ಭಾಳ ವೀಕ್ಷಣೆ ಮಾಡ್ತಾರೆ
ಹ ಸರ್
ಹಾ ಸರ್ ಅಲ್ಲಿ ಇವಾಗ್ತನೆ ರೀಸೆಂಟ್ ಆಗಿ ಒಂದು ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾದ ಹುಲಿ ಹ ಏನೋ ಯಾರೋ ಕೆಮಿಕಲ್ ಮಿಕ್ಸ್ ಮಾಡ್ಬಿಟ್ಟಾರ ಅನ್ಬಿಟ್ಟು ನೀರ್ ಕುೂಡ ಯಾಕ ಹೋಗಿತ್ತಲ್ಲಾ ಸರ್
ಹ ಸರ್
ಹಾ ಅವಾಗ ನೀರು ನೀರ್ ಕುಡ್ಕೊಂಡು ಆ ಸತ್ತೋಗಬಿಡ್ತ ಸರ್
ಹಾ ಸರ್
ಹ ಅದೆಲ್ಲಾ ವಿಸ್ರ ನಿಮಗ್ ಗೊತ್ತಿತ್ತು ಸ
ಗೊತ್ತಿಲ್ಲ ಸರ್ ನಮ್ಗ ಅಷ್ಟೊಂದು ವಿಷ್ಯ
ಹಾ ಸರ್ ಆಮೇಲೆ ಗುಂಡಾಣಿ ಡ್ಯಾಮ ಇಂದ ಹಗೆ ಇಲ್ಲಿ ನಮ್ದು ನಿಮ್ಗೆ ಬುದ್ಬಳು ಗೊತ್ತಾ ಸರ್ ಬೋದ್ಬಾಳು
ಅದು ಎಲ್ಲಿ ಸರ್ ಬರೋದ ಅದು
ನಮ್ಮ ನಮ್ಮ ನಮ್ಮೂರಿಂದ ಸ್ವಲ್ಪ ಒಂದ್ ಎರಡ್ ಕಿಲೋಮೀಟರ್ಂದ ಮುಂಜೆ ಸ
ಹ ಸರ್
ಹ ಸರ್ ಅಲ್ಲೋ ಶ್ರಾವಣ ಮಾಸದಲ್ಲಿ ತುಂಬಾ ವಿಶೇಷ ಪೂಜೆ ಹಾಗೂ ಹ ಇದು ತೇರು ತೇರ ಅಂತ ಹತಾರೆ ಸರ್ ಅದು
ಹ ಸರ್
ಹ ತುಂಬಾ ಆ ಹಲವಾರು ಗ್ರಾಮದಿಂದ ಜನಗಳೆಲ್ಲ ಬಂದು
ಮಾಸ
ಹ ತೀರ್ನ ಎಳ್ದ ಆ ಶನಿವಾರ ಸರ್ ಶನಿವಾರ ಮಾತ್ರ ಅಲ್ಲಿ ನಾಕು ವರ್ಷ ಶ್ರಾವಣ್ ಶನಿವಾರ ಮಾಡ್ತಾರ ಸರ್ ಅಲ್ಲಿ
ಹ ಸರ್
ಹಾ ಅದು ಮಾಮೂಲಿ ಜಾತ್ ಕಣಂಗಗೆ ಮಾಡ್ತಾರಸ
ಹಾ ಸರ್
ಒಂದುಸ ಸುಮಾರು ಒಂದು ಒಂದ್ ಮೂರ್ ಸಾವಿರ ಜನ ಗಂಟೆ ಸೇರ್ತಾರೆ ಸ ತೇರು
ಹ ಸರ್
ಕೇರಳಕ್ಕೆ
ಹ ಸರ್
ಹ ಸರ್ ಅದು ಅದು ಇದು ವೆಂಡ್ರಮಣ ಸರ್ ಅದು ಆಮೇಲಿ ನೀವು ಬಿ ಆರ್ ಎ ಮುಟ್ಟ ಅಲ್ಲ
ಹ ಸರ್
ಅದೇ ತರ ಸರ್ ಅಲ್ಲೂ ಫೇಮಸ್
ಆಮೇಲೆ ಸರ್
ಆಮೇಲೆ ಅಲ್ಲಿಂದ ಬಂದು ನಿಮ್ಗೆ ಹ್ಮ ಅನೂರ್ಲಿ ಅನೂರ್ ಗೊತ್ತ ಸರ್ ಅನೂರು
ಹಾ ಏಳು ಸರ್ ನನ್ನೂರ್ ಗೊತ್ತು
ಹಾ ಸರಿ ಅಲ್ಲಿ ಅಲ್ಲೂ ಕೂಡ ಮಾರ ಹಬ್ಬ ಬೆಟ್ಟಳ್ಳಿ ಮರಮ್ದು ಅಲ್ಲಿ ಫೇಮಸ್ ಆಗಿರೋದು ಬಾಯಿ ಬೀಗ ಗೊತ್ತಾ ಸರ್ ನಿಮ್ಗೆ
ಅದು ಗೊತ್ತಿಲ್ಲಸ
ಹಾ ಇಲ್ಲಿ ಭಕ್ತಾದಿಗಳು ಏನಂತಂದ್ರೆ ಅಲ್ಲಿ ಹ ಏನು ತಮ್ಮ ಹ ಕಷ್ಟ ಅಮ ಇದಕ್ಕೆ ಏನೋ ಒಂದು ನಮ್ಗೆ ಉದ್ಯೋಗ ಆಗಿರ್ಬೋದು ಹ ಏನಾದ್ರರು ಆಮೇಲೆ ಏನಾದ್ರು ಅರ್ಕೆ ಹೊತ್ಕೊಂಡ್ ಆಗಿರ್ಬೋದು ಅದೇನಾದ್ರು ಒಂದ್ ಯಶಸ್ ಕಂಡ್ರೆ ಅವರು ಯಶಸ್ಸು ಕಾಣಲಿ ಅ ತಾನೇ ಅವರು ಇದು ಬಾಯಿ ಬೀಗ ಅಬಟ್ಟು ಅರಕ ಹೊತ್ಕೊಂಡ್ ಹಗಸ್ಕತ್ ಸರ್
ಹಾ ಸರ್
ಅದಂತೂ ನೋಡಕೆ ರೋಮಾಂಚನವಾಗಿರುತ್ತೆ ಸರ್
ಆಮೇಲೆ ಸ
ಆಮೇಲೆ ಸರ್ ಅದು ಅದು ಕೂಡ ಒಂದ್ ವಾರ ನಡೆಯುತ್ತೆ ಸರ್ ಬೆಟಳ್ಳಿ ಮಾರಮ್ಮ ಅಂದ್ಬಿಟ್ಟು ಹಬ್ಬ
ಹ ಸರ್
ಹ ಸರ್ ಅದಕ್ಕೂ ಕೂಡ ಒಂದ ಒಂದ್ ಐದಾರ ಸಾವಿರ ಗಂಟ ಅಕ್ಕಪಕ್ಕ ಹಳ್ಳಿ ಮಣಕೊಳ್ಳಿ
ಹಾ ಸರ್
ಆಮೇಲೆ ಬಂಡಳಿ ಸಖ್ಯ
ಸ ಬಂಡಡಿ ಶಾಕನ ಬಸ
ಅಂದ್ರೆ ಜಾತ್ಕ ಬಂದ ಬರ್ತರಕನ್್ರಿ
ಹಾ ಸ
ಹಾ ಸರ್ ಸುಮಾರು ಜನ ಬರ್ತಾರ ಸರ್ ಅಲ್ಲಿ ಒಂದು ಅದೊಂದು ಇದು ಹಬ್ಬ ನೋಡಕ ಅಂತ ಮತ್ತೆ ಬಾಯಿಬ ಈಗ ಫೇಮಸ್ ಅಲ್ ಸರ್ ಅಲ್ಲಿ
ಹ ಸಾಗದನ ಮಾಡ್ತಾರ ಸರ್ ಹಬ್ಬನ ಹಲೋ
ಹಲೋ
ಹಲೋ
ಹಾ ಸರ್
ಹೇಳಿ ಹೇಳಿ ಹೇಳಿ ಹೇಳಿ ಸ
ಹಾ ಸರ್ ಅಲ್ಲಿ ಹಂಗೆ ಅದೊಂದು ಹಬ್ಬ ಅಲ್ಲಿ ಫೇಮಸ್ ಆಗಿದೆ ಸರ್
ಹ ಸ
ಹಾ ಇನ್ನು ಅದ ಬಿಿಟ್ರೆ ಇನ್ನು ಆ ಕಡೆ
ಹೌದುಸ
ಅದ್ ಬಿಿಟ್ರೆ ಇನು ಇಲ್ಲಿ ರಾಮಪುರದಲ್ಲಿ ನಿಮ್ಗೆ ಗೊತ್ತಿರ್ಬೇಕಾದ ಸರ್ ಬೀರ್ ದೇವ್ರು ಚೆನ್ನೈ ಊಚಾಯ ಮೂಟ ಆಐತಿ ಸರ್ ದೇವರುೋ ಹ ಸರ್ ಅಲ್ಲೂ ಅಲ್ಲೂ ಕೂಡ ಕೊಂಡೋತ್ಸವ ಆಗಿರ್ಬೋದು ಮೆ ಮತ್ತೆ ಚೆನ್ನ ಉಚೆ ಬೀರ್ ದೇವ್ರು ಮಮೂಲಿ ಕೊಂಡ ಆಗಿ ಕೊಂಡ ಆಯೋದು ಮತ್ತೆ ಒಂದ್ ವಾರ ಜಾತ್ರೆ ನಡೀತೆ ಸರ್ ಅಲ್ೂ
ಆಮೇಲೆ ಸ
ಹ ಸರ್ ಅಲ್ಲಿ ತುಂಬಾ ಅದು ಕೂಡ ಮಾಮೂಲಿ ಒಂದೊತ್ತು ಉಪವಾಸ ಇದ್ದು ಆಮೇಲೆ ಸರ್ ಅವರು ದೇವ್ರಗೆ ದೇವ್ರ ಬಂದು ಆಮೇಲೆ ಸರ್ ಅಲ್ಲಿ ಕೊಂಡಯದು ಆಮೇಲೆ ಸುಮಾರು ಒಂದು ಒಂದು ನಲವತ್ ಗಾಡಿಯಿಂದ ಗಾಡ ಅಷ್ಟು ಮರಗಳು ಸುತ್ತಮುತ್ತ ಹಳ್ಳಿಡೆಯಿಂದ ಎಲ್ಲ ಕೂಡ ಅರ್ ಕಾರ್ಸ್ಕೊಂಡಿರ್ ಆಗಿರ್ಬೋದು ಯಾರಾಗಿರ್ಬೋದು ತಂದ ಕೆರ್ಸ
ಹ ಸರ್
ಒಂದ್ ದಿನ ನೈಟ್ ಎಲ್ಲ ಬೆಂಕಿ ಹಚ್ಬಿಟ್ಟು ಆಮೇ ಎಲ್ಲಾ ಹರ್ಿದು ಅದ ಕೆಂಡ ಆದ್ಮೇಲೆ ಸರ ತಿರ್ಗಾದ್ರ ಮುಂಜಾನೆ
ಹಾ ಸರ್
ಹಾ ಇದು ಮಾಮೂಲಿ ಗ್ರಾಮ ಗ್ರಾಮ ದೇವರ ಅದ ಚೆನ್ನ ಉಚಯ ವೀರ್ ದೇವ್ರಗಳು ಸರ್ ಹ ಅಲ್ಲಿ ಕೊಂಡ ಸರ್ ಅಲ್ಲಿ ಹ ಸರ್
ಕೊಂಡ ನಡೆಯುತ್ತಾಗರ ಜೋರಾಗಿ ಅದ್ಧೂರಾಗಿ ಅದ್ಭುತವಾಗಿ ನಡೆಯುತ್ತೆ ಸರಕಾದ್ರೆ ಹಾ ಸರ್ ಆಮೇಲೆ ಇವಾಗ ಊಟ ಊಟ ಗೀಟ ಎಲ್ಲ ಸರ್ ಹಬ್ಬ್ದದಲ್ಲಿ
ಅಬ್್ದಲ್ಲ ಊಟ ಪ್ರಸಾದನ ವಿನಿಯೋಗ ಮಾಡ ಮಾಡ್ತಾರ ಸರ್ ನಮ್ಮ ದವ ಹ ಹ ಸರ್
ನೈವೇದ್ಯ ಏನ ತರಸ
ಆಮೇಲೆ ಅಲ್ಲಿಂದ
ಹಲೋ
ಹಾ ಸರ್
ಹೇಳಿ ಹೇಳಿ ಹೇಳಿ ಸ ಇನ್ಯ ಹೇಳಿ
ಅಲ್ಲಿನ್ ಬಂದ ನಿಮ್ಗೆ ಒಂದು ಸಿಂಗಳೂರು ಅಲ್ಲಿ ಗೊತ್ತ ಸರ್
ಸಿಂಗಲ್ನೂರು ಗೊತ್ತಿಿಲ್ಲ ಸರ್ ಅದು
ಅಲ್ಲಿ ಮಲೆಮಾಲೇಶ್ವರ ಒ ನೆಲ್ಸ್ಬಿಟ್ಟ ಹೋಗಿರ
ಏಳೇ ಸರ್ ಗೊತ್ತಿಲ್ಲ ಅಷ್ಟೊಂದು
ಹಾ ಸರ್ ಅಲ್ಲೂ ಕೂಡ ಮಹದೇಶ್ವರ ಒಂದು ಕೊಂಡೆ ನಡೀುತ್ತೆ ಸರ್
ಹನ್ ಸರ್
ಹ ಅಲೋ ಸರ್
ಯಾವ ತರ ನಡಿಯುತ್ತೆ ಸ
ಅಲ್ಲಿ ಯಾವ್ ತರ ಅಂತಂದ್ರೆ ಮಾಮೂಲಿ ಸರ ಇವಾಗ ಆಹ ಇಲ್ಲಿ ಹೇಳದ್ ಮೇಲ ಅದೇ ತರ ಮಾಮೂಲಿ ಕೊಂಡ ಅಂದ್ರೆ ನೀ ಸೋದ ಎಲ್ಲ ಒಂದು ಸುಮಾರು ಒಂದ್ ನಲ್ವತ್ ಗಾಡಿ ಬೇಕಾಗುತ್ತಲ್ಲ ಸರ್
ಹಾಂ ಸರ್
ಹ್ಮ್ ನಾನೆ ಎಲ್ಲ ಬೆಂಕಿ ಅಿ ಕೆಂಡ ಇದಾದ್ಮೇಲೆ ಸರ್ ಅದು ಅವರು ಕೂಡ ಅಲ್ಲಿೇ ಒಂದ್ ಒಂದ್ ದಿನ ಪೂರ್ತಿ ಉಪವಾಸ ಇರ್ತಾರೆ ಸರ್ ಹೊಂಡಯಬೇಕ ಅವರು ಆಮೇಲೆ ಸರ್ ಅಲ್ಲಂತೂ ನಾನ್ ವೆಜ್ ಮಾಡಾಗಿಲ್ಲ ಸರ್ ಯಾಕಂದ್ರೆ ಮಾಹೇಶ್ವರ ನಿಮ್ಗೆ ಗೊತ್ತಲ್ಲಾ
ಹ್ಮ ಸ
ಎಲ್ಲ ಸಿೇ ಊಟನ ಸರಲ್ಲಿ
ಇ ಸ
ಹ ಏನೇನು ಪ್ರಸಾದ್ ಅಂತಂದ್ರೆ ಅನ್ನ ಸಾರು ಪೈಸ ಕಳೋಳಿ ಸಾರ್ ಫೇಮಸ್ು ಹ ಸರ್ ಆಮೇಲೆ ನಿಮ್ಗೆ ಮೊದ್ನಾಳಿ ಗೊತ್ತಾ ಸರ್ ನಿಮ್ಗೆ ಮೊದ್ಲನಾಳಲ್ಲಿ
ಏ ಗೊತ್ತು ಸರ್ ಅದು ಮೊದಲು ನೋಡಿ ಕೊಳಗಲ್ ಪಕ್ಕದಲ್ಲಿ ನೋಡಿ ಸರ್
ಮದ್ನ ಮಧು ಅಂತಂದ್ರೆ ಇದು ಅದು ಮದು ನಳ್ಳಿ ಅಂತಂದ್ರೆ ಅದು ಜೇನು ಆಗಿನ ಕಾಲದ ಜೇನು ಜೇನಿಗೆ ಫೇಮಸ್ ಸರ್ ಹಾ ಅದು ಜೇನಿಂದ ಕೂಡಿರುವ ಹಳ್ಳಿ ಅಂತ ಆವಾಗಿಂದ ಹೇಳ್ತ ಸರ್ ಮದ ನಳ ಮದುವು ಅನ ಹಳ್ಳಿ ಅಂತ
ಹಾಂ ಸರ್
ಹಾ ಅದು ಜಏನ್ ಬರುತ್ತಲ್ಲ ಸರ್ ತುಪ್ಪ ಅಪ್ಪ ಆಮೇಲೆ ಕಳ್ಕೊಂಡು ಮಾಮೂಲಿ ಎಲ್ಲಾ ಎಲ್ಲಾ ರೀತಿ ತುಪ್ಪಗಳನೆೆಲ್ಲ ತಯಾರ್
ನೀ ಯಾವವುದಿ ಮುಗುದ್ದೇಏನ ನೋಡ್ತಿ ಸರ್
ನಮ್ದ ಆ ಮುಗ್ದೋಗ್ಬಿಡ್ರ ಸರ್ ಆಯ್ತು
ಅದಕ್ಕೆ ನೋಡ್ಕೊಳ್ಳ ಫೋನ್ ಮಾಡ್ತ